ಏನ್ಡದ್ರಿ ಆರಾಮಲ್ರಿ ಹಾ ಹುರಾಗ ರೀ ಹುರಾಾಗದ ರೀ ಕಾರುಣ ಅದ ರೀ
ಹೌದೌದ್ರಿ ಕನು ಎಲ್ಲ ನಡ್ದಲ್ರೀ ಬರೆ
ಏ ನಡ್ದಾವ್ರೀ ನಮ್ ಹೆತ್ .
ಹಾ ನಡ್ದವ್ರಿ ಏನ್ರೀ ಸಾಂಗ್ ಎಲ್ಲಾ ಭಾರಿ ಆಗಿದ್ರಿ ಸ್ವಲ್ಪ ಎಲ್ಲಾ ಮಿಷ್ಟ ಮಾಡಿ ಬಿಟ್ರ ಏನ ಸಾಮಿ ಆಡ ಬರ್ಸಿದ್ರ ಅಂತರಿ ನೀ ಏ ಅಂದ್ರ ಬಾಳ ಬಾಳ ಐತ್ರಿದು ಮೂ ಅರ್ಧ ತಾಸ ಅ ಆದ್ರೆ ಅ
ಈ ಅವವು ಏನ್ ಮಾಡ್ಬಿಟ್ರಿ ಅವ್ರ ಏನ್ ಮಾಡ್ಬಿಟ್ರಿ ಬಾಳ ಮ ಇದ ಹಾಕಿ ಬಿಟ್ರಿ ಎಸರ್ಗಳು ಅ್ರ ಇದ
ಅದು ಹೆಸರು ಒಂದ್ ಐತ್ರಿ ಇದ್ರಾಗ ಬರ ಮ್ಯೂಸಿಕ್ ಬಾಳದ್ರೀ ಟ್ವನ್ ಟ್ನ್ ಟ್ ಅಂತ ಎಲ್ಲ ಮತ್ತೆ ಯಾವದೆಲ್ಲಾ ಇಂಟ್ರೆಸ್ಟ್ ಇರುಂಟ ಅ ಹಾಡಗಳು ಹಚ್ಚಕ್ ಟೇಪ್ಿನ ಗಿಪ್ಿನ ಹೆಂಗ ಕೆಳಕ್ ಬರಲ್ರಿ ಅಗ ಹಾ ಮದ್ ನಮ್ ಈಗ ಗಾಡಿಯಾಗ ಎಲ್ಲಿನ ಟ್ಯಾಕ್ಟರ್ ಟ ಹಚ್ಬೇಕಂದ್ರೆ ಅಟ್ಟ ಆಗಲ್
ಹಗಾದ ಅದ್ ಹೆಂಗ್ರೀ ಪಫಸ್ಟ್ ಹಾಡ್ ಹಂಗಿತ್
ರಿ ಅದು ಹಸ್ತ ನೋಡ್ರಿ ಅದು ಹಸ್ ನೋಡಿರಿ
ಹ್ಮ್ ಅದೇ ಅದೇ ಚಲೋ ರೀ ಇ ಎಲ್ಲ ಅವ್ರು ಆಡ್ಸಾರಿೀ ನಾವ್ ಇದಿದ್ದುಗ್ ಬಿದ್ದೆ ಅವ್ರ ಆಡ್ಸಾರಿ ನಾವ್ ಅ್ರ ಆಡ್ಸ
ಏ ಅಂದ್ರೆ ಚಲೋ ಅಲ್ಲಿಲ್ರಿ ಸುಮ್ನೆ ರಕ್ಕ ಎಷ್ಟ
ಯ್ ನಾವ್ ಆಡ್ಸಿಲ್ರಿ ನಮ್ದ ನಮಗಗೆ ಏನ್ ಕೇಳಲ್ರರಿ ಅವ್ರರು ಹಿಂಗ ಆಡಸಾ ಕೂುದನ ಅಂತ ಹೇಳಿಲ್ರಿ ಹಂಗೆ ಹೋಗಿ ಅವ್ರ ಆಡ್ಸ್ ನಮ್ಗ ಏನನ್ ಕೇಳ ನಮ್ಗೆ ಏನನ್ ಕೇಳಿದ್ರಿ ಅಲ್ರಿ ನಮಗ ಏನನ್ ಕೇಳಿದ ಅ್ರ ಯಾರಿಗಏ ಬೇಾರವ್ರ ಕೈಲಿ ಆಡಿಸಸಿದವ್ರಿ ಹ ಈ ಕಡೆ ಬೇರೆ ಬೇರೆ ಕಡೆಗೆ ಇದ್ರೆ ಹ ಸ ಹರ್ಸಿ ಬಿಟ್ರಿ ಅವ್ರಗ್ ಅವ್ರರು ಮಾಡಿಗೆ ಎಷ್ಟ್ ಮಾಡ್ತಾರ ಅವ್ರ.
ಇದ್ರೀ ಅದು ಕತ್ತಿ ನೀವೇ ಬರದ್ರ ಏನ್ ಮತ್ತ ಯಾರ ಬರದರ.
ಅಂತೆ ಕಾಫಿ ಮಾಡಿಗೆಸ್ ಅವ್ರು ಬಾರ್ದಾರ.
ಹೌದು ಹೌದು ಕಾಪಿ ಮಾಡಿ ಬಾರ್ದಾರ ಅಂತಿನಲ್ಲ.
ಯಾಕಂದ್ರ ಫಸ್ಟ್ ಯಾರ್ ಬ ಬರ್ದಂದ್ರೆ ಅದೇ ಈ ಕಾಿ ಮಾಡಿಬ ಬಿಟ್ರಿ ನೋಡ್ರ ಇ.
ಹಾ ರೀ ಅಂದ್ ಸ್ವಲ್ಪ ಒಂದ್ ಹತ್ತದ್ ನಿಮಿಷ ಹತ್ತ್ ನಿಮಿಷ ಆಗ್ಕ್ಐತ್ರಿ. ಹಡ್ನೈದು ನಿಮಿಷ ಬಾಳ ಯತ್ರಿ ಹತ್ತ ನಿಮಿಷ ಇರದು ಆಕ್ಚುಲಿ ನೋಡ್ಬೇಕಂದ್ರೆ ಕತ್ತಿ ಈ ಮೂವತ್ತ್ ಮೂರ್ ನಿಮಿಷ ಅದ್ರಿ ಅದು ನೋಡಿದ್ರ ನಿನ್ ಕೇಳಿದ್ ನಡ್ರೀ ಮದ್ ನೀವ ಹಾಕಿದ್ರಿ ಶೇರ್ ಮಾಡಿದ್ರ.
ಹಾ ಹೌದೌದ್ರಿ ನೋಡುದಲ್ರರಿ ನೀವ ಎಷ್ಟ್ ನಿಮಿಷ ಅಂತ ಅಂ. ಹಿಂಗದ್ರೀ ಅವರು ಎದಕ್ ಹಾಕಬೇಕ ಕೇಳ್ರಿ ಒಂದ ಒಂದ್ ನಾಕ್. ಮಂಜಿದ ಐಂದ್ರೆ ಹೆಚ್ಚಿಗೆ ಐತ್ರಿ ಹೊಗಡೆ ಮಂಜಿದ್ ಹಾಕಾರೀ ಹೆಸರು.
ಹ ಹಂಗೆಲ್ಲಾ ಆಗ್ಬಾರಡ್ದ್ರಿ ಇನ್ನು ಸ ಹೇಳ್ಬೇಕ್ರ ನೀವೆಲ್ಲಾ ಚೆಂದ ಬರಸ್ಬೇಕಂತ ಆಟ ಏನು ಏನು.
ಕೇಳಲ್ಲಲ್ರಿ ನಾವು ಹಿಂಗ ಆಡ್ಸಕತೀವಿ ನಾ. ವರ್ಷ ಕ ಲಾಸ್ಟ್ ಮುಮೆಂಟ್ತ್ತ ಅವರು ನಿಮ್ ಫೋಟೋ ಮ್ ಫೋಟೋ ಹಾಕ. ನಿಮ್ ಹೆಸ್ರು ಆಕದದಾ ಅಂತ ಕಿಸಿ ಹೇಳೋಣ.
ಏನ್ರೀದು ನೀ ಅಯ್ಯಣ್ಣವ್ರ ಹಾಸ್ಟೆಲ್ ಮುಕ್ತ ಆಗಿತ್ತಾರ.
ಐತ್ರಿ ಐತಲ್ರಿ ಎಂಡ ಐತ್ರಿ ನಮ್ದನ ಐತ್ರಿ ಅಯ್ಯೋ ಅವಊದ ಐತ್ರಿ.
ಈಗೇಏನು ಹೋಗಂಗಿಲ್ರ ಏನ್ರೀ ಅ ಹಾಸ್ಟೆಲ್ ಕಡೆ ಏನು ಹೋದ್ರೇನು ಮತ್ತ ಏನ ಯಾವ.
ಹ ಹೋಗಬೋದ್ರಿ ಹೋಗಬೋದ್ರಿ ಹಂಗೇನ್ ಇಲ್ರರಿ
ಇಲ್ರಿ ಹೋಗ್ಬಾರ್ದಂತ
ಹ ಎಲ್ಲ ಹೋಗ್ಬೋದ್ರಿ ಎಲ್ಲ ಹೋಗಬೋದ್ರಿ ನಮ್ಮ್ ಭಾಷೆಗರು ಅಲ್ಲಿ ಅದಲ್ ನೋಡಿದ್ರ.
ಅವ್ರಿನಾ ಅಲ್ಲಿದಾರ ಏನ್ರಿ ನೀನ್ ಬಂದಿಲ್ರಿನಾ ಹಾ ಹ. ಯಂಗರಿ ಅವ್ರು ಹೆಂಗ ಕರ್ಕೋತರಿ.
ಪರಿಚಯ ಅದ ರೀ ನಮ್ ಸರ್ ನಮ್ಗೆ.
ಹ ಹೌದ್ರಿ ನಿಮಗ್ ಪರಿಚೆ ಅದಾರೀ ಸರ್ ಅದೇ ವಾರ್ಡನ್ ಪರಿಚಯ ಅದ್ರ ಪಟ್.
ದ್ರೀ ಅಲ್ಲಿ ಸೀಯರ್ ಪರ್ಚ ಅದಾರ್ರೀ.
ಆ ಹ ರಿ
ಹ ಅವ್ರು ಸ್ವಲ್ಪ ಸೀನಿಯರ್ ನಡಿತ್ರಿ ಅಲ್ಲಿ ಅವ್ರು ಸಲ ನಿಂತಾರಿ ಅವ್ರು.
ಹಾ ಎಲ್ಲಾ ಪರಿಚದ ಸಲಿಕ್ಕೆ ಎಲ್ಲ ಆಗಿದ್ರ ಎಲ್ಕ್ ಹದು ಹೊರಗ ಹಾಕಬ ಬಿಡ್ತ್ರ ಎಲ್ಕ್ ಹಂಗದ್ರಿ.
ಇಲ್ಗ ಬೇರ್ರರು ಇದ್ರಂದ್ರರು ಒ ಹೊರಗೆ ಆಗಿಬ ಬಿಡ್ತಾರೆ ಇವ್ರಿಗೆ ಬೇಡ ಬೇಡ ನಡೀಿನಿ ಅಂತ.
ಈಗೇನ ಐಏಣನ್ರದ ಪೂರ ಮುಕ್ತನ ಹಂಗ ಬಿಟ್ಟದ್ರ ಅವಗೆ.
ಹೋಗ್ತಾರೆ ಅವ್ರು ಹ ಹೋದ್ರು ಯಾಗ ಅಷ್ಟೇ ಕುತ್ ಬಂತ ಹೋಗಿ ಬರ್ಬಹ. ಒಂದಿನ ಇರ್ಬೋದು ನಮ್ಮಂಗ ತಿಂಗಗಳಗಟ್ಲೆ ಇರಕ್ ಆಗಲ್ಲ. ಏ ಹಾಗೊಂಗಿಲ್ಲ ರಿ ಅವರು.
ಹೌದ ಹೌದ ರಿ
ಯೋಗಂದ ಅಷ್ಟು. ಹಂಗ್ಯಾದ್ರೀ ಒಂದ್ಸಲ ಇದ ಐ ಅ್ರ ಐತ್ರಿ ಇ ನಮ್ದನ್ ಇರ್ಬೋದ್ರ ನಾವು ಐಡಾ ಐತ್ರಿ ಒಮ್ಮ್ಯಾಗ.
ಹಾ ಇನ್ನ ನಡತ್ರಿ ನಿಮ್ದ ನಡತ್ರಿ ಇದು ಏನ್. ಏನ್ರೀ ಮತ್ತೇನ್ ನಡೆದಾವ್ರೀ ನಿಮ್ಗೆ ಕೆಲ್ಸಗಳು ಮತ್ತೆ ಏನ್.
ಮತ್ ಮತ್ ಏನ ನೋಡ್ರಿ ಫ್ಯೂಚರ್ ನೋಡ್ರಿ ರಿಸಮ್ ರೆಡಿ ಮಾಡಿ. ಕೇಳ್ಬೇಕ್ರೀ ಇಲ್ಲಿ ಶಾಪೂರ್ನ ವರ್ಕ್ ಕೇಳಿವ್ರಿ ವರ್ಕ್ ಮಾಡ್ಬಕ್ ಮಾಡಿದಿವ್ರೀ. ಹ ಮತ್ ಹ್ಮ ಬಕರಿ ಮಾಡಿದ್ರೆ ಅ ಸ. ಯಾಕಂದ್ರ ಆಗದಲ್ರಿ ಎಲ್ಕಂದ್ರ ಬೆಂಗ್ಳೂರ್ಗೆ ಹೋಗಬೇಕ್ರೀ.
ಇಲ್ಕ ನಡ್ರಿ ಅಲ್ಲಿ ನಮ್ ಅವ್ರ ಬರ್ಲಿ ಕಬ್ಬಿನ ಮಿಷನ್ ಅದ ಈಗ ಚಾಲ ಅದವ್ರ ಸೀಸನ್. ಮತ್ತತ್ ಏನಏನ್ ಏನ್ ಮಾಡ್ರಪ್ಪ ನಡ್ರಿ ಸ್ಟಾರ್ಟಿಂಗ್ ಒಂದ್ ಹದ್ೈದು ಸಾವಿರ ಇಷ್ಟ ಕೊಡತೇನ್ರಿ
ಹೌದೌದ್ರೀ ನಮ್ ನಡ್ಸ್ಲಾಕ್ ಬರಬೇಕುಲ್ರರಿ
ಹೌದೌದು ಅದ್ರೊಂದು ಗಾಡಿ ಕಲಿಬೇಕ ಅಲ್ಲೆಲ್ಲಾ ಬಾಳ ಸೌಲಭ್ಯಗಳದಾವ್ರೀ ಮೂರ್ ಟೈಮ್ ಮೂಟ ಇರ್ತ್ರಿ
ಪೈಲಿ ಅ ಇನ್ನೊಂದ್ಸು ಕಲ್ತೆ ಅಲ್ರರಿ ಕಲ್ಯಾರ್ದ ಹೋಗಿಷ್ಟ ನೀಡಿ ಅಂದ್ರೆ
ಹಾ ಒಮ್ಮ ಆಮ್ಮಲೆ ಆಗಲ್ರಿ ಅದ ಕಲಿಬೇಕ್ರೀ ಫಸ್ಟ್ ಟ್ರೈನಿಂಗ್ ಇರ್ಬೇಕು ಅದು ಇರ್ಬೇಕು ನಡೀತೆ ಆ ಅಯ್ಯೋ್ರು ತಮ ಕರ್ಕೊಂಡ
ಅಲ್ರಿ ರಗಡು ಓದಿವವ್ರಿ ಓದಕಿನ್ ಅದಕ್ಕೆ ಒಂದಂದು ಪ್ರತಿಫಲ ಸಿಗ
ಇಲ್ರೀ ಓದಿದವ್ರ ಈಗ ವ್ಯಾಲಿಲ್ರರಿ ಈಗ ನೋಡ್ರಿ ಬಾಳಷ್ಟು ಮಂದಿ ಕುೂಂತರ ಮನ್ಯಾಗ ಹ
ಏನ್ ಮಾಡತ್ರಿ ಎಲ್ಲಾ ಡಿಗ್ರಿ ಕಂಪ್ಲೀಟ್ ಆಗಿದ್ರ ಎಲ್ಲರ ಕಂಪ್ಲೀಟ್ ಆಗ್ರರಿ ಎಲ್ಲ ಎ ಕಡೆ ಈ ಕಡೆ ಹೋಗಿ್ರಿ
ಏ ಏನ್ ಒಡ್ರ ಆಯ್ತ್ರಿ ಮನೆಗ್ ಕುಡದ್ರ ಲಾಸ್ಟ್ ಏನ್ ವ್ಯಾಲ್ಯೂ ಇಲ್ರೀ ಈಗ ಎಲ್ಲಿ ನಮ್ಮ್ ಉತ್ತರ ಕರ್ನಾಟಕ ಅದಗ
ಇಲ್ಲ ಇಲ್ಲಾರಿೀ ಎಲ್ರಿ ಒಂದ ಒಂದ್ ಬಿಡದ ಹತ್ತು ಸಾವಿರಾಯ ಪೋಸ್ಟ್ ಬಿಟ್ರ ಹತ್ತು ಲಕ್ಷ ಮಂದಿ ಆಗ್ತಾರೆ ಒಂದ್ ಲಕ್ಷಕ್ಕ ಒಬ್ಬರು ಹೋಗ್ಬೇಕ ಹ ಹಂಗ ಆಗಿದ್ರಿ ಎಲ್ಲಾ ಏನ್ ಮಾಡ್ಸ್ರಿ ಎಲ್ಲಾ ಅ ಅಂತ ಬಡುದು ಕೇಳಂಗನ ಏನ್ ಅದನ್ ಮಾಡಿದವ್ರ ಕುಂತಾರಲ್ಲೀ ಸೈನ್ಸ್ ಮಾಡಿದವ್
ಇಲ್ೀ ಸೈನ್ಸ್ ಮಾಡಿದ್ರಿ ನೋಡ್ರಿ ನಮ್ಮ ಮುಸಫ ಅವ್ರರು ಎಗಡೆ ಹೋಗಿಬ ಬಿಟ್ರಿ ಅವ್ರು ಊರ್ ಬಿಟ್ಟು ಊರಾಗಲ್ ನಾಲ್ಕೈ ತಿಂಗಳಾಯ್ತ್ ಅವದು
ಎಲ್ಲ್ದ್ರೀ ಅವ್ರರು
ಎಲ್ಲಿ ಹೋಗ್ಬಟ್ರಿ ಅವ್ರು ನೋಡ್ರಿ ಏನ್ೇನೊಂದ ಆಡ್ತಾರೀ ಅವ್ರು ಪ್ರತಿಫಲ ಏನ್
ಹ್ಮ್ ಇಂಜಿನಿಯರ್ ಮಾಡ್ರ ಮತ್ರ ರೊಕ್ಕ ರಗಡ ಹ್ರ ಸ್ವಪ ಹಾಕ್ರೇನ್ರಿ
ಏ್ ಬಾಳಷ್ಟ ಹಾಕ್ಯರ ಅಂದ್ರ ಮಾಡ್ತನ್ ಏನ್
ಹ್ಮ ಹ ಮಾಡ್ಬಕ್ ನೋಡ್ರಿ ಮಾಡ್ಲಿಕ್ಕಂದ್ರ ಬಾಳ ಹಿರರಣ ಆಗ್ರಿ ಸ್ವಲ್ಪ ಎನ್ರು ಹೊಲ ಮಾರಿ ಮಾಡಿಕೊಟ್ರೆ ಹಾ ಹಾ ರೊಕ್ಕ ದಿವ್ ಬರ್ತಾರೆ ಇನ್ನು ನಮ್ಮಂಗ ಇದ್ ಮಾಡಿರ್ತದು
ಹಾ ರೀ ಮತ್ತತ್ ಏನ್ ಮಾಡ್ತಾರ ನ ನೋಡ್ರಿ ನಮೊಂದ ಏನು ಎಲ್ಲಿ ಊರಾಗ ಇಲ್ರಿ ಅವ ಎಲ್ಲಿ ಆನ್ೀ ಸುರ್ಪುರನ್
್ರೆ ಬೆಂಗಗಳೂರಲ್
ನೋಡ ಇಲ್ರಿ ಎಲ್ಲಿ ಮಂಡೆ ಹಾಕಿದನ ಅಂತಲ್ರಿ
ಎಲ್ಲಿ ಮಂಡೇ ಅಲ್ರಿ ಮಂಗಗಳೂ ಕ ಹತಾರೀ ಮಂಡೆ ದಾಟಿ ರರಿ
ಅವನು ಇಂಜಿನಿಯರ್ ಮಾಡೇನನ್ೀ ಈಗೇನು ಸಿವಿಲ್ ಮಾಡನ್ರಿ
ಎಂಜಿನಿಯರಿಂಗ್ ಮಾಡೇನ್ರಿ ಅವ್ನು ಮುಸ್ತಾಪ ಹೆಂಗ ಮಾಡನ್ ಮುಸ್ತಾಪ ಹೆಂಗ್ ಮಾಡೇನ್ರಿ ಅ ಅದಂಗ ಮಾಡ್ರ ನಾವನ್್ರೀ ಮ ಅಕ್ಷಕರ ನಂಗನ್ ಕ್ಲಸ್ ಮಿ
ನ ಪಲನ್ ಅವ್ರಿ ಅವ್ರಿಗೆ ಬಟ್ ರೊಕ್ಕ ಒಂದ್ ಶಾರ್ಟೇಜ್ ಅದ ನೋಡ್ರಿ ಅವ್ನಿಗೆ
ಹೊಡ್ಕೋತೀ ಹೊಡ್ಕೋತ ನ ಎಷ್ಟು ನೋಡಿದಲ್ ಸ್ಕಾಲರ್ಶಿಪ್ ನಾಲ್ ಸಾವಿರ ಐವ್ ಸಾವಿರ ರೂಪಾಯಿ ಬರ್ತಾರ ಇಲ್ಲ ಇಲ್ಲ ಸ್ಕಾಲರ್ಶಿಪ್ ತ ಬರ್ತಾಲ ಸರ್ಪ
ಹಾ
ರಘು್ರ ರೊಕ್ಕ ಬರ್ತಾವವ್ರೀ ಅವ್ರಿಗೆ ಸ್ವಲ್ಪ ಬರ್ತಾವನ್ರಿ ನೋಡ್ರನ್ ಊರಂದ್ ಟಾಪ್ ಅದ ರೀ ಓದಿದ್ರಾಗ ಎಲ್ಲಾ ಬಳಸತ್ರಿ ಎಲ್ಲಾ ಇದ್ ಮಾಡ್ಕತ್ರಿೀ
ಹ ಓದ್ತಾರೀ ಓದೋದ ನೋಡ್ರಿ ರಮೇಶ್ ಅವ್ರರು ನೋಡ್ರಿ ಯಾವ ಒಂದ್ ವರ್ಷ ಮ ಅನ್ನ ಕುತ್ಕಟ್ಟು ನೋಡ್ರಿ ಇನ್ನೊಂದ್ ವರ್ಷಗ ನ್ ನರ್ಸಿಂಗ್ ಮಾಡಿಬಿಟ್ರ ಮಾಡಿಕ ಸಿ
ಮಾರಿಕ ಎಸ ಆಯ್ತು
ಚ ಹಾ ರೀ ತಿಂಗ್ಳಿಗೆ ಐದ್ ಸಾವಿರ ರೂಪಾಯಿ ಕೊಡ್ತಾರ ತಿಂಗ್ ತಿಂಗಳಿಗೆ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ಕೊಡ್ತಾರೆ ಅವ್ರರಿಗೆ.
ನೋಡ್ರಲ್ರಿ ನೀವಾದ್ರೂನೂ ತಿಂಗಳ ಐದ್ ಸಾವಿರ ಆರ್ ಸಾವಿ ದುಡ್ಡುಕೊಡ್ತಾರೆ ದುಡಿತಾರೆ ಮಾಡ್ಕೊಂಡು
ಕೊಡ್ತರೀ ಬಾ ಅವಂದು ನೋಡ್ರಿ ಒಂದ್ ವರ್ಷ ಮನೆಯ ಕುೂತ್ ಬಿಟ್ಟಿದಾರ ಅವ ಏ ಬ್ಯಾಡ ಬೇಡ ಅಂತ ಮತ್ತೇ ಏನ ತೆಲುಗುನ ಓತ್ತನೆ ನರ್ಸಿಂಗ್ ಮಾಡಿಬಿಟ್ಟು ಹೋಗ್ಯಿ ನರ್ಸಿಂಗ್ ಮಾಡೋಣ ಅನ್ನೋ ಸೌಲಭ್ಯ ಅ ಅವನ ಸೌಲಭ್ಯ ಕೊಡ ಉನ್ರೀ ಇಲ್ಲಿ.
ವಡ್ಕ ಹೊಡುಕೊಂಡು ಬಿಟ್ರು ಇಲ್ಲಿ ನೋಡಿದ್ರ ಕಾಯಿಲೆ ನೋಡಿದ್ರ್ರ ಈಗ ನೈ ನೈಟ್ ಶಿಫ್ಟಿಂಗ್ ಮಾಡ್ತರಿ ನೈಟ್ ಶಿಫ್ಟ್ ಮಾಡೋಕತರೀ ಈಗಿ. ಯ, ಯಾವುರಿ ಕಾಲ್ ಏನ್ ಮಾಡಕ್ಕ್ ಆಗಲ್ರಿ ಅ ಇದುಕ್ಕೆ ಹೋಗು ನಡಿರಿ ಬೆಂಗಳೂರುಗೆನೆ.
ಹ ಮೋಗರಿ ಇನ್ನೊಂದ್ ಎರಡು ಮೂರ್ ದಿನ ದಿವಸ.
ನೋಡ್ರಿ ನೋಡ್ಗಿಸ್ ಕೇಳ್ರಿ ಎಲ್ಲ. ಹಲೋ ವೀಕ್ಷಕರೆ ಹೋಯ್ ಬಿಡಂಬ್ರಿ ಚುಮ್ನೆ ಇದ್ದಂಗ್ ಕಳೆಯ
ಹ್ಮ ಹೋಗೋಣ ಮತ್ತು. ಇನ್ನೊಂದೆರಡು ಎರಡು ಮೂರ್ ದಿನದಲ್ಲಿ ಹೋಗ್ಬಿಡನ್ ನಡಿ ಎಲ್ಲಿ ರೀ ನೀವಿರೋದು ಏನ್ ಮಾಡೋದು ಸುಮ್ನೆ ತಿರುಗಾಡಬೇಕು.
ಹ್ಮ ಈ ಕಡೆ ದೋಸ್ತರು ಇವರು ತಿರಗಾಡದು ಮಾಡದಿದೆ ಮಾಡದು ಮನಿಜು ತುಂಬ ಕೈ ಕೊಡ ಹ ಖರ್ಚು ಮಾಡ್ತಾರೆಲ್ಲ ಸುಮ್ನೆ. ಚೆಲ್ಲತಾರಿ ಮತ್ ಏನ್ ಮಾಡಕ್ಕಗಲ್ರಿ. ಸಡನ್ಲ್ ಹೋಗುಬರನ್ ನಡ್ರಿ ಎಲ್ ಎಲ್ ಚಲೋ ಇತ್ತು ಕೇಳ್ರಿ ಕ್ಯಾಲ್ಕಿಕಿಷನ್ ಹೋಗ್ಬಿಡೋಣ. ಎಲ್ಲರೂ ಕೇಳಿ ವ್ಯಾಲ್ಯೂ ವಿಶನ್ ಬಿಡಂದ್ರಿ.
ಮತ್ತೇಏನಂತನ್ರಿ ನಿಮ್ ದೋಸ್ತ್ ಅಯ್ಯಣ್ಣ ಅವ್ರಿ ಏನ್ ಬಾಳು ಬಾಳ್ ಇದೆ ನಡೆದಲ್ರಿ ಇವರದು. ರೊಕ್ ಅಯ್ಯಣ್ಣ ಅವರೇ ಏನು ಬಾಳ ಮುಖೇಶ್ ಅಂಬಾನಿದು.
ಇಲ್ರಿ ಅವರು ಇದು ಇದ್ರಾಗ ಶೇರ್ ಮಾರ್ಕೆಟ್ ನಾಗ ಇನ್ವೆಸ್ಟ್ ನೋಡ್ರಿ ರೇರ್. ಹುದನ ಸಿಲ್ಲೆರೆನ ಶೇರ್ ಮಾರ್ಕೆಟ್ ನಾಗೆ ಎಷ್ಟು ಒಂದ್ ಮೂವತ್ ನಲವತ್ತು ಸಾವರ ಶೇರ್ ಮಾರ್ಕೆಟ್ ನಂಗೆ ಇನ್ವೆಸ್ಟ್ ಮಾಡ್ರ ನನಗೊಂದು ಮನೆಹತ್ತು ಸಾವಿರರೂಪಾಯಿ ಕೇಳಿದ್ರೆ ಹಾಕಿದರಿ. ಅದು ಇನ್ನದರ್ಗ ಅವರುನ್ ಹ ನಾವು ಕೊಟ್ಟ ಅ ಹೌದು ಕೊಡ್ತರಿ ಅವ್ರು ನನ್ಗೆ ನಿಲ್ರಿ ಕೊಡ್ತರಿ ಯಾಕದ್ ಕಾಲೇಜ್, ಫೀಸು ಕಟ್ಟಿದಿನಿ ಕೊಡ್ತಿ ಅಂತ ಅಂದ್ರಿ ಅವರು.
ಹಾ ಹ ಕ ಕಾಲೇಜು ಪೀಸಿಗೆ ಏನ.
ಹ ಕಟ್ಲೇಬೇಕ್ರಿ ಈಗ ಹೆಂಗಾದ್ರೂ ಎಕ್ಸಾಮ್ ಆಗೋಣ ಸೀದಾ. ಡೈರೆಕ್ಟಿಕಟ ಡೈರೆಕ್ಟ್ ಕಟ್ಟು
ಹ್ಮ ನಿಮ್ ಎಕ್ಸಾಮ್ ಐತಾ ಎಕ್ಸಾಮ್ ಇಲ್ಲೇ ಇರ್ತ ರೀ ಶಾಪುರ್ ಗಿರುತ್ತಾರ ಮತ್ ಸೆಕೆಂಡ್ ಇಯರ್ ಏನ್. ಗುರುಮುಟ್ ಕೆಲ್ಲಾ ಯಾದಗಿರಿ ಗುರ್ಮಟ್ಟಕೆಲ್ಲ ಅಂತಾರಾ.
ಫಸ್ಟ್ ಇಯರ್ಸ್ ಕೆ ಅಲ್ರಿ ಫಸ್ಟ್ ಎಲ್ಲಿದ್ದು ಹೇಳ್ರಿ ಸೆಕೆಂಡ್ ಇಯರ್ ಇಲ್ಲತ್ರೀ ನೀವು.
ಇನ್ನೊಂದು ನಾವು ಫಸ್ಟ್ ಇಲ್ಲೆ ಬರ್ತಿದ್ವಿ ಶಾಪುರುದಾಗ ಬರೋದು ರೀ ಸೆಕೆಂಡ್ ಇಯರ್ ಇದ್ದಾಗ ಜಮೀನು ತಗೊಳು ನೀವು ಕಂಪ್ಯೂಟರ್ದು ಹತ್ತಿ ಕಾಯ್ ತಿಂತೀರಿ.
ಹೌದೌದೌದು ಎಲ್ಲಿ ಎಲ್ಲಿ ಇರುತ್ತರ್ದೆ ಶಾಪೂರ್ನಗೆ ಇರ್ತದೆ ಎನ್ರಿ. ಹ ಇಲ್ಲಿ ಕೋಟೆಬಲ್ಲಿ ಆದ್ರೆ ಎಲ್ ಎಲ್ಲಿ. ಹು
ಅಲ್ಲಾ ಇದು ಇದ್ರು ಅದ ಏನು ದರ್ಶಣಪುರ್ ಕಾಲೇಜ್ ಅಂತ ಗೌರ್ಮೆಂಟ್ ಸ್ಕೂಲ್.
ಗೊತ್ತಿದ್ರಲ್ಲಿ ನೋಡಿಂದ್ರಾ.
ಆ ಕಾಲೇಜ್ದಾಗೆ ನೋಡುತ್ತಿದ್ದೀರಿ ಒಳಗೆ. ಹಾ ಅದು ಅಲ್ಲ ಅಲ್ಲಿದಿ ಅಲ್ರಿ. ಅಲ್ಲಿ ಅಲ್ಲಿ ಅಲ್ಲಿ ಬೂತರೀ ಮತ್ತೇ ನೆಕ್ಸ್ಟ್. ತಂದಿದೆ ಕುರ್ಬಿಟ್ಟ ಕಲ್ ಹೋಗ್ಬೇಕಾಗ್ತಿಲ್ಲೋ ಕಲ್ಲುಕಮರ್ ಬಿಟ್ಟಿಗ್ ಹಾಕ್ಬೇಕತ್.
. ಈ ನಾಕುವ ಗಂಡು ತಲೆ ಫೀಸ್ನಗ ಹೋಗ್ಬರಿಕ್ ನಡಿರು.
ಹ ಹ್ ಓನ್ ತೋರಿ ಮತ್ತೆ ನಾನ್ ಕೇಳ್ಕೊತ್ ಎಲ್ನಲ್ಲಿ ಕೇಳ್ ಕಸ ಮಾಡಬ್ರ ಮಾಡಸ
ಬೇರೆ ಯಾರಿಗರ ಯಾರಗರ ಲನ ಹ ಸುಮ್ಮನೆ ಇದ್ರ ಕುತ್ರ ಪಾಲ್ತ್ ಟೈಮ್ ಹೌದ ಹೋಗ್ರಿ ಂದ್ ಮಾಡಕಲ್ರರಿ ಮಾಡಲ್ರರಿ ಆಯ್ತ ತೋ್ರಿ ಸ್ವಲ್ ಕಾಲ್ ಬರಕುಂತ ಅಚ್ಚ ತೋ್ರಿ ಹ ಧನ್ಯವಾದಗಳು
ಹ